ಹಲೋ ಬ್ರೋ
ಅದೇ ಬ್ರೋ ಸ್ವಲ್ಪ ನೀವೇನ ಹತ್ತಿ ತೊಗರಿ ಮಾಡಿದ್ರಿ ಅಂತಲ್ ಬ್ರೋ ಹೆಂಗ ಹೆಂಗ ಮಾಡರಿ ಅಂತ ಕೇಳಕ್ಕ
ಅದ ಬ್ರೋ ಇವಾಗ ಹೌದ ಬ್ರೋ ಅದ್ರ ಬಗ್ಗೆ ಮಾಹಿತಿ ಬೇಕಾ ನಿಮ್ಗೆ
ಹ್ಮ ಬ್ರೋ ನಾವು ಇಲ್ಲಿ ಒಂದ ಐದು ಎಕ್ರ ಹೊಲ ಜಮೀನ್ ತಗೊಂಡಿವಿ ಸುಮ್ನೆಏನುಕ್ಕೆ ಹಲೋ
ಹ ಹೇಳಿ ಬ್ರೋ ಕೇಳ್ತೇತೈತಿ ಆ ಹೇಳ
ನಾವು ನಾ ನಾವ್ ಐದು ಎಕರೆ ಜಮೀನ್ ತಗೊಂಡಿದ್ವಿ ಸುಮ್ನೆ ಬೇರವ್ರಿಗೆ ಹಾಕಕಿಂತ ನಾವೇ ಮಾಡಿದ್ರೆ ಚೆನ್ನಾಗಿರುತ್ತೆ ಂತ ಅತ್ತಿಗಿತ್ತಿ ಮಾಡ್ಬೇಕಂತ ನಮ್ಮ ಆಸೆ ಅದಕ್ಕೆ ನೀವು ಮಾಡಿದ್ರ ಅಂತ ಕೇಳ್ಪಟ್ಟಿವವಿ ಮತ್ತೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಅದಕ್ಕೆ ಹಚ್ಚಿದ್ದೀವಿ ಚೆನ್ನಾಗಿ ಹೇಳಿದ್ರೆ ನಾವು ಹಂಗೆ ಮಾಡ್ತೇವಿ ಹಾ ಜಯ ಹೆಂಗ ಹೆಂಗ ಮಾಡ್ತೀರಾ ಎಲ್ಲಾ ಹೇಳ್ಬೇಕಕ್ರು ನಮ್ಗಂತ್ರ ಅದ್ರ ಬಗ್ ಒಂದ್ ಸ್ವಲ್ಪನು ಮಾಹಿತಿ ಇಲ್ಲ ಇಲ್ಲ
ಆ ಬ್ರೋ ಮಾ ಆದಿಗೋಸ್ಕರ ನಾವಿರೋದು ಹೇಳಿ ಬ್ರೋ ಏ ಪ್ರಾಬ್ಲಮು ಹೆಂಗೆ
ಈಬ್ರೋ ನೋಡಿ ನಾವ್ ನಮ್ಮ ಹತ್ರ ಎತ್ತಗಿತ್ತು ಏನಿಲ್ಲ ಬಿತ್ತಾಗ ಮೊಲ್ ಮೊದಲ್ ನಿಂತ ಹೇಳಬೇಕು ಬ್ರೋ ನಮ್ಮ್ ಹತ್ರ ಎತ್ತು ಗಿತ್ತು ಎತ್ತಗಿತ್ತ ಅಂದ್ರೆ ಎತ್ತಗಿತ್ತ ಅಂದ್ರೆ ಏನಿಲ್ಲ ಬ್ರೋ ಬರೇ ಡಾಕ್ ಇಟ್ಟರ್ಲೇನೆ ನಮ್ ಗಗಳೆ ಗಿಡ ಎಲ್ಲಾ ಜಾಸ್ತಿ ಎತ್ತ ಯೂಸ್ ಆಗುತ್ತೆನಂತ ಕ
ಮತ್ತ ಅಲ್ಲಿ ಅಲ್ಲೊಬ್ರೋ ನಿಮ್ಮ್ೂಊರಲ್ಲಿ ಯಾರು ಎತ್ತಿಲ್ವಾ
ಇದಬ್ರ ನಮ್ಮ ಊರಲ್ಲಿ ಇದಾರೆ ಅಂದ್ರೆ ನಮ್ಮ ಹತ್ರ ಮಾತ್ರ ಒಂದ್ ಎರಡು ಟ್ಯಾಕ್ಟ್ರಿ ಐತೆ ಅಷ್ಟೇ
ಬೇರಾರ ಹತ್ರರ ಎಲ್ಲ ಎತ್ತ ಇದಾವೆನ್ನ ಹಾ ನ ಮನೆ ತಾನೇ ಖರೀದಿ ಮಾಡ್ೀವಿ ಒಂದ್ ಐದ್ ಎಕರೆ ಜಮೀನು
ಬ್ರೋ ಏನರ
ಹಾ ಎಳಿ ಪರ
ಇವಾಗ ಇವಾಗ ನೀವು ಹತ್ತೆ ಮಾಡ್ಬೇಕಂದ್ರೆ ಪಫಸ್ು ಬೀದ ಚೆನ್ನ ಅದೇ ಬ್ರೋ ನೀವು ಅತ್ತಿ ಬಿತ್ಬೇಕಂದ್ರೆ
ಹಾ ಹಾ ಬ್ರೋ
ಹ ಅ ಸುಮಾರು ಬೀಜ ಚೆನ್ನಾಗಿರ್ಲಾರತ್ಂದ್ರೆ ಅಲ್ಲೇ ಕೆಟ್ಟ ಕೆಟ್ಟೋಗುತ್ತೆ ತಂದು ಮಳೆ ಬಂದಾಗ ಚೆನ್ನಾಗ ಎಸಿದ್ದಾಗೆ ಅದ ಫಸ್ಟ್ಿಗೆ ನೀವು ಒಂಬೈನೂರು ಒಂಬೈನೂರ ಐವತ್ತು ಸಾವಿರ ನೀವು ಕೊಟ್ಟಂಗರುತ್ತೆ ಬ್ರೋ
ಬ್ರಜಾನ
ಹ ರ್ಬೇಕು
ಹಲೋ
ದ ಅವರ
ಆಬ್ರೋಫಸ್ಟ್ಿಗೆ ನೀವು ಹಓದಕ್ಕೆ ಆದಷ್ಟು ನೀ್ ಮ ನಲ್ ನಾ ನೀರಾವರಿನ ಇ ಚೆನ್ನಾಗುತ್ತೆ ಮದ್ರೆ ಹ ನೀವ್ ಬಿತ್ಬೇಕಂದ್ರೆ ಹೊಲ್ಲ್ಲಿ ಅಂದ್ರೆ ಸ್ವಲ್ಪ ಮನೇಲಿ ಎತ್ತಿನ ಗೊಬ್ಬ್ರ ಇಂಡಿ ಗೊಬ್ಬ್ರ ಇರ್ತೈತಲ್ಲಾ
ಆ ತರದ ಯಾವ ಇಲ್ಲ ಬ್ರೋ ಈ ಕಡೆ ಯಾವ್ದಾದ ಕಂಪ್ನಿ ಕಡಿಂದ ಯೂರಿಯಾ ಪೊಟಷಿಯಾ ಕಿವ ಯಾವ ಇಪ್ಪಪ್ಪ ಇಪ್ಪತ್ ಇಪ್ಪತ್ತ ಅಂತ ಬರ್ತವಲ್ಲ ಅಂತ ಯಕು ಇಾಗಬರ
ನಿಮ್ ಮನೇಲಿ ಏನಾದ್ೂ ಇದ್ರೆ ಇಲ್ಲ ನಿಮ್ ಊರಲ್ಲಿ ಇದ್ರೆ ಖರೀದಿ ಮಾಡಿ
ಹಾ ಹಂಗ ಮಾಡ್ತಬ್ರ ಹಂಗ ನೀಗರ್ಸ್ಬೇಕ ಆಬ್ರ
ಪ್ಪ ಹ ಟಿಲ್ಲರ್ ಹೊಡದ್ರೆ ಸರಿ ಅನ್ಸಲ್ಲ ಸದ ಬೇಗ ಬರ್ತೆ ಕಸೋದಕ್ಕೆ ಟಿಲ್ಲರ್ಗೆ
ಹಾ ಹಾ ಬರೋದು
ನೇಗ್ಿಲ್ ಓಡ್ಸ್ಬೇಕು ನೇಗ್ಿಲ್ ಓಡ್ಸಿ ಅದನ್ನ
ಹಾ್ ಹೊಡ್ಸ್ತ ಬರ ನೀೇಗಲಿ ಈ ಟ್ಯಾಕ್ಟರಿ ಐಟಮ್ ಏನಾಯ್ತು ಆಲ್ಲ ಅದೆಲ್ಲ ಕರೆಕ್ಟ್ ಟೈಮ್ ಮೈಂಟೈನ್ ಮಾಡ್ತೀವಿ ಹಾ ಹ ಬ್ರೋ
ಹೋಗಲ್ಲ ನೀ ನಾ ಇಳ್ತಾ ಹೋಗ್ದೆ ನೀವು್ ಪಾಲ ಮಾಡಿ ನೇಗ್ಲಿ ವರ್ಸವಿ ಗೊಬ್ಬ್ರ ಬಿತ್ತದ್ರ ಗೊಬ್ಬ್ರ ಕೇಳ್ರಿ ಬ್ರೋಹಿಲ್ ಹೇಳದ್ನಾ ಅದೇ ನೀವುೇಗ್ಲಿ ಉಡಿಸಸ್ಮೇಲೆ ಮೇಲ್ ಗೊಬ್ಬರ ಹಾಕಿ ಅಾಕಿ ಅದನ್ನ ಎತ್ತಿಲಲ್ಲಿಿ ಟ್ರ್ಯಾಕ್ಟರ್ ಅಲ್ಲಿ ಗ ಹೊಡದ್ರೆ ಮೇಲೆಾಗಗ್ ಬತ್ತ ಗೊಬ್ಬ್ರ
ಹಾ ಬ್ರೋ
ಈ ಏನಾಗುತ್ತೆ ಜಾಸ್ತಿ ಮಳೆ ಬಂದ್ರೆ ಆ ಕೊಂಡೋಗಬಿಡ್ತದೆ ಎಲ್ಲ ತೆಗಿಿಕೋ ಬೇರೆಲ್ಕೊ
ಈ ಗೊಬ್ಬರ ಹಾಕಿದ್ಮೇಲೆ ನ ನೀಗ್ಲ ಒರ್ಸಂದ್ರ ಅನ್ಬಾ
ಸರಿ ಮಣಗ್ ಬಂದ ಅದ್ರ ಮೇ ಬಿದ್ದು ಹರ್ಕೊಂಡ್ ಹೋಗಲ್ಲದು
ಹಾ ಬ್ರೋ ಹೌ ಬ ರೈಟ್ ರೈಟ್ ಬ್ರೋ ಅ ಒಳಗ ಆಗತ್ತೆ
ಎಏನ ಕಟ್ಟ ಬೇ ಹತ್ತಿ ಡ್ಮೇಲೆ ಬೆರ್ಗೆ ಬೇಗ ತಗೊಳ್ತದ
ಹಾ ಹಾ ಹಾ ಗೊಬ್ಬರ ಸ್ವಲ್ಪ ಜಲ್ದಿ ಎಫೆಕ್ಟ್ ಆಗಿ ತಗೊಂಡು ಗಿಡ ಹಾ ಹಾ ಹ ಬ್ರೋ
ಇಲ್ಲಾಂದ್ರೆ ಇನ್ ಮೇಲೆಕಡೆ ನ್ ಆಗುತ್ತೆ ನೇಗ್ಲ್ಬಡು ಹ್ಮ ಚೆನ್ನ್ ಬರ್ತ್ತೆ ಹಂಗಗೆ ನಮ್ಮೆಲ್ಲ ಹಂಗೆ ಮಾಡಿರೋದ್ ನಾವು
ಹೌದಾಬ್ರ ಅದಕ್ಕೆ ನಾನ್ ಕೇಳ್ಬೇಕಕ್ಂತ ಅದ ಈಗ ಎತ್ತರ ಆಗತ್ತಾನ ಬರ ಎತ್ತಿನಡೆ ಹೊಡಿತಾರ ಅನ್ಬ್ರರು ಆಮೇ ಆ್ಮೇಲೆ ಎತ್ತರ ಆದ್ಮೇಲೆ ಎತ್ತ ೋಲಾರ್ದಂಗ ಆದ್ಮೇಲೆ ಎಣ್ಣ ಗಣಿ ಹೊಡಿತಾರ ಅಂದರು
ಹ ಬ್ರೋ ಇವಾಗ ಒಂದ್ ಇಪ್ಪತ್ ದಿನ ಆದ್ಮೇಲೆ ಸೆಂಟ್ರಲ್ಲೇ ಕುಂಟಿ ದಿಂಡದ ಬರ್ತೆ ಅದನ್ನ ಅರಗ್ಬೇಕು ಸದ ತಂದರುತೆ ಅದ್ ಹೆಂಗ ಅಂದ್ರೆ ಕುಡಾಕ್ಲಾರ್ದ ಬರೀ ತಾಳನ್ ತಾಳನ್ ಮೇಲೆ ಊರಿ ಇರ್ತಾರಲ್ಲ ಬೀಜ
ಹಾ ಹ್ರ
ಅದ್ರಿಂದ ಸ್ವಲ್ಪ ಕೂಡದು ಏನ ಹಕಿರಲ್ಲಲ್ಲ ಸದ ಹಂಗೆ ಬರ್ತ ಸೆಂಟ್ರಲ್ಲಿ ಜಾಸ್ತಿ ಇರುತ್ತೆ ಸದೆ ಒಂದು ಇಬ್ಪ್ಪ ದಿನ ನಾಕನ ಕಿಳ ಹಾಕ ಆಗ್ಬೇಕ್ಮೇಲೆ ಅವಾಗ ಸೆಂಟ್ರಾಗೆ ಕುಂಡಿ ದಿಂಡಿ ಹೊಡಿಬೇಕು
ಹೌದಾ ಅಪ್ರ
ಆಮೇಲೆ ಒಂದು ನೀರು ಹಚ್ಬೇಕು ಇಲ್ಲಾಂದ್ರೆ ಮಳೆ ಬರ್ತಲ್ಲಾ
ಹಾ ಹಾ ಬ್ರೋ
ಕವಾಾಗಡೆದ ಕುಂಚ ಅಷ್ಟೊಳಗೆ ಅವ ಎತ್ತರ ಗಿಡ ಎತ್ತರ ಆಗ್ ಬಿಿಡತೆ ಅವಾಗ ನಾಕ ಂಟು ಹಡ್ಬಕ್ ಬರೋ ಸ್ಟಾರ್ಟಿಂಗು ಸೆಂಟ್ರಲ್ಲಿ ಜಾಸ್ತಿ ಕಸ ಬೆಳೆಯುತ್ತೆ ಬದರ್ ಹಲೋ ಇವಾಗ ಹತ್ತಿ ಓರ್ಬೇಕಾದ್ರೆ ಸೆಂಟ್ರಲ್ ಕೂಡ ಲಾರ್ದ ಬರ ತಾಳೆ ಮೇಲೆ ಊರಿರ್ತಾರೆ ಸಾಲಕ್ಕೆ
ಹಾ ಹ ಬ್ರೋ ಹೌದೌದು
ನೀವ ಹೂವ ಅನ್್ರಿ ಗೊಪ್ ಹಾಕ್ಬೇಡ್ರಿ ಮತ್ತೆ ನೀ ಮೇಲೆ ಹೋಗ್ಬ
ಇಲ್ಲ ಇಲ್ಲ ಎಲ್ರಿ ಹಂಗೇನ ಇಿಲ್ಲ ಪೋ ಕೇಳ್ತದೆ ಹೇಳಿ
ಹಂಗೆ ನೀ ಹತ್ತಿ ಹುಡಿದ್ ಮೇ ಮಳ ಬಂದ್ರೆ ಸರಿ ಇಲ್ಲಂದ್ರೆ ನೀರ್ ಹಾಕ್ಬೇಕಾಗುತ್ತೆ ಅಲ್ಲ ಅಂದ್ರೆ ಬೀಚ್ ಅಲ್ಲೇ ಮಳೆ ಹೋಗ ಹೊಡ್ದ ನೆಲದಲ್ಲೇ ಕುೂತ್ಕೊಂಡ್ ಬಿಿಡತದ
ಏ ಇಲ್ಲ ಇಲ್ಲ ಬ್ರೋ ನಾವೆಲ್ಲ ಎರಡು ಬೋರ್ ಎರಡ್ ಬೋರ್ ಹಾಕ್ಸಿ ಬ್ರೋ ಎರಡು ಬೋರ್ ಎಲ್ಲಾ ಚೆನ್ನಾಗಿದಾವ ಎಲ್ಲಾ ಇಪ್ಪತ್ತೈದು್ ಇಪ್ಪತ್ತೈದು್ ಗುಬ್ಬಿ ನಡಿತಾವ್ರರು ಎರಡು ಬೋರಿ
ಹಾ ಹಂಗಂದ್ರೆ ಪರವಾಗಿಳ ಆ ಅದ ಬಿಟ್ಟು ಅದು ಅಲ್ಲಲ್ಲಿ ನಾಟ್ ಅಲ್ ಒಂದ್ ವಾರ ಬಿಟ್ಟು ಚೆನ್ನಾಗಿ ಅದೇ ಬ್ರೋ ಐದ ದಿನಕ್ಕೆ ಮಳಕೆ ಹೊಡತದು ನಾಕ್ ದಿನ ಐದ ದಿನಕ್ಕೆ ಅಲ್ಲ ಬ್ರೋ
ಈ ಊರ್ ಊರ್ ಬಾಗ ಕೆಲ್ಬರು ಹಚ್ತೇನ ಕೂಲಿ ಹಾಳಿಗೆ ಹಚ್ಚಿ ಊರ್ಸ್ಬೇಕಕ್ಲ್ಬುರ
ಹಾ ಇಲ್ಲ ನೀ ಡಾಕ್ಟರ್ ಕೆರ್ಲ್ ಇವಾಗ ಇಬ್ರು ಟ್ಯಾಕ್ಟರ್ನ ಊರ್ತಾರೆ ಇವಾಗ ಆಧುನಿಕ ತಂತ್ರಜ್ಞಾನದ ಮೂಲಕ ಇವಾಗ ತಂತ್ರಜ್ಞಾನ ಮುಂದುವ
ಏ ಹಂಗ ಪೂರಾ ಚೆನ್ನಾಗಲ್ಲ ಪೂರಾ ಅದು ಫ್ಯಾಕ್ಟ್ರಿಲ್ಲ ರ್ ಚೆನ್ನಾಗ್ ಆಗಲ್ಲ ಜನ್ರ ಊರಿದ್ದೆ ಚೆನ್ನಾಗ ಇರುತ್ತೆ
ಅದೇಬ್್ರ ಒಪ್ತಿಿಲ್ಲ ಊರಿದ್ರೆ ಚೆನ್ನಾಗಿರುತ್ತೆ ಹಾ ಹಾ ಅದೇನಿಲ್ಲ ಬೋ ಎಷ್ಟಕ್ರ ಒಂದ್ ಐದ ಕೇಂದ್ರಾಲ ಪ್ರಾಣಮದು ಒಂದ್ ಆರ್ ಜನನ ಕರ್ಕೊಂಡ್ ಹೋಗಿ ಒ ಒಂದ ಒಂದು ಹದ್ನೈದು ಪಾಕೆಟ್ ಹತ್ತ ಹತ್ರ ಹೋಗ್ತೇ ಬ್ರರು ಹದ್ನೈದು ಒಂದು ಒಂಬತ್ತುವರೆ ಹತ್ತ ಪಾಕೆಟ್ ಹ್ಮ ಜಾಸ್ತಿನೇ ಹದ್ೇ ಪ್ಯಾಕೆಟ್ ತಗೊೊಳ್ಳಿಬ್ರರು ಆ ಚಕ್ರಮೆ
ಹಾ ಹಾ ಸ್ವಲ್ಪ ಊರಾರ ಒಬ್ಬೊಬ್ರು ಕರೆಕ್ಟಗ ಊರ್ತಿರಲ್ಲಾ ಹಿಂದ ಮುಂದ ಹಂಗ
ಸ್ವಲ್ಪ ನಾಟಿರಲ್ಲಲ್ಲಾ ಆಮೇಲೆ ಉರಕಕಾಯಿ ಚ ಕಡಿಮ ಇರ್ಲಿ ಹದ್ಿನೇ ಪ್ಯಾಕೆಟ್ ಬೇಕಕುತ್ತಬ್ರ ಹ್ಮ್ ಅರಿ ಒಂದ ನಾ ನಾಲ್ಕ ದಿನ ನ ಕಾಯಿದ್ದಿನ ಹೊಡದು ಒಂದ ವಾರ ಆದ್ಮೇಲೆ ಕರೆಕ್ಟ್ ಆಗಿ ಲೈನ್ ಆಗಿ ಹ ಒಂದ್ ವಾರ ಆದ್ಮೇಲೆ ಕರೆಕ್ಟ್ ಆಗಿ ಲೈನ್ ಆ ಕಣತ ಒಂದ್ ವಾರ ಎಂಟು ದಿನಕ್ಕೆ ಅದಾಗಿ ಮತ್ತೆ ಒಂದ್ ಹದ್ನೈದು ದಿನ ಆದ್ಮೇಲೆ ಹ ಬ್ರೋ ಒಂದ್ ಹದ್ ಎಂಟ ದಿನಕ್ಕೆ ಕರೆಕ್ಟ್ ಆಗ ಕಾಣತದ
ಹಾಬ್್ರ
ಒಂದು ಅದಾಗಿ ಎರಡು ವಾರ ಬಿಟ್ಟು ಇಲ್ಲ ಒಂದು ವಾರ ಬಿಟ್ಟು ಕುಂಟಿ ಬಿಡಬೇಕು ನೀವು ಒಳಗಡೆ
ಹಾ ಸದ ಸ್ವಲ್ಪ ಜಾಸ್ತಿ ಬಂದಿರ್ತನ್ಬ
ಅವಾಗ ಎತ್ಲೇ ನೋಡಿಬೇಕು ಟ ಟ್ಯಾಕ್ಟರ್ ಹೊಡ್ರೆ ಚಿಕ್ ಚಿಕ್ ಮಕಿ ಇರ್ತಲ್ಲ ಅವಾಗೆಲ್ಲ ಮುರ್ಕೊಂಡೋಗಬಿಡ್ೆ ಟ್ರಾಕ್ಟರ್ ಗಾಿ ಒಳ್ಳಾಡಸೋದು
ಹೌದೌದು ಬ್ರೋ ಪೂರಾ ಲಾಸ್ ಆಗುತ್ತೆ
ಹ್ಮ ಅವಾಗ ಊರಿದ್ದು ಊರ್ ನಾಡ್ದಂಗಗೆ ಲಾಸ್ ಆಗುತ್ತೆಬ್ರ ನಿಮ್ಗೆ ಅವೌೋಗ ಅವ ಸದ ಜಾಸ್ತಿ ಇದ್ರೆ ಎರಡ್ ಸರಿ ಹೊಡಿಬೋದು ನೀವು ಕುಂಟಿ ಇಲ್ಲ ನಮ್ ಕಡಿಮೆಐತೆ ನೇಗ್ ಹಾಸಿದೀವಿ ರೂಟ್ ರೋಡ್ಿದ ನಮ್ಮ ಮಲ್ಲ್ಲತದೆ ಇಲ್ಲ ಭೂಮಿ ಅಂದ್ರೆ ಒಂದ್ ಸಾರಿ ಮೇಲೆ ಮೆಲ್ಲಿಗೆ ಉಡಿಬೇಕಕ್ ಬರೋ ಅದನ್ನ
ಹಾ ಹಾ ಹ್ಮ
ಮಣ್ಣು ಬಿದ್ರೆ ಅದ ಅಲ್ಲೇ ಮೇಲೆ ಬು ನಟ್ಲಾರ್ದ ಎತ್ರ
ಅ ಇಲ್ಲ ಇಲ್ ಬಿ ಹಂಗೆ ಆಗಬಿಡು ಪೂರಾ ಟ್ಯಾಕ್ಟರ್ಲ್ಲೇ ಒಡಸ್ಬಿಡು ಜಾಸ್ತಿ
ಇ ಎತ್ತಲ ಏನಾದ್ರು ಅದೇ ತರ ಪ್ರಾಬ್ಲಮ್ ಆಗುತ್ತೆ ಸ್ವಲ್ ಸ್ವಪ ನೋಡಿ ಉಡಿಬೇಕು ಜಾಸ್ತಿ ಕೆಳಗೆ ಹೊತ್ತಿ ಭಾರ ಹಾಕಿ ಹೊಡದ್ರೆ ಮಣ್ಣು ಜಾಸ್ತಿ ಹ ಅದು ಬಂದು ಹತ್ತು ಗಿಡ್ಮೇಲೆ ಬೀಳುತ್ತ
ಹಾ ಹಾ ಹೌದ್ ಹೌದು್ ಬುರ ಈಗ ಹತ್ತಿ ಪಾಕಿಟಿಗೆ ಇಲ್ ಎಡಿ ಹೊಡಿಬೇಕಬ್ರ ಇಲ್ಲ ಬ್ರೋ ಅತ್ತಿ ಒಂದ್ ಪಾಕೆಟಿಗೆ ಎಷ್ಟ್ ಕಂಟಲ್ ಕೊಡ್ತ ಬ್ರ
ಅದ ನಿಮ್ ಭೂಮಿ ಮ ಏನ ಸ್ ಉಸುಗ್ನೆೆಲ್ಲ ಇತ್ತು ಏನ ಸ್ವಲ್ಪ ಸರಿಲನೆೆಲ್ಲ ಅದು ಏನೋ ಸ್ವಲ್ಪ ನೆಲೆ ಇದ್ರೆ ಜಾಸ್ತಿ ಮಳೆ ಬಂದ್ರೆ ನೀರ್ಲ್ಲ ನೆಲ ಹಂಗಿರಬಾರ್ದು ಕೆಂಪಪ್ ಮೆಲ್ಲ ಚೆನ್ನಾಗಿರೋದು ದು ಗೊಬ್್ರರ ಇಂಡಿ ಗೊಬ್ಬರ ಹಾಕಿರೋ ನೆಲೆ ಇರಬೇಕು ಅದಾಕಿದ್ರೆ ಏನ ಒಂದು ಕುಂಟಲ್ ಒಂದ ಸಕ್ರಕ ಅಂದ್ರ ಒಂದಂದು ಏಳುವರಿಂದ ಎಂಟು ಕ ಕುಂಟಲ್ ಹತ್ತತ್ರ ಚೆಾಗಿದ್ರೆ ಬರ್ತ್ತೆ ಏಳ್ ಕ್ವಿಂಟಲ್ ಎಂು ಕ್ವಿಂಟಲ್ ಹತ್ತತ್ರ
ಹಾ ಹಾ ಬ್ರೋ ಒಂದ್ ಎಕರೆ ಏಳ ಕ್ವಿಂಟಲ್ ಬ್ರ
ಹಬ್ರೋ ನಮ್ ನೆಲ ಸರಿ ಇಲ್ಲ ಸರಿ ಇಲ್ಲ ಸ್ವಲ್ಪ ಹೊಸುಗ್ನೆೆಲ ನೀರಾವರಿ ಸರಿಯಾಗಿಲ್ಲ ಅಂದ್ರೆ ಒಂದ್ ನಾಲ್ಕೂವರರಿಂದ ಇ ಕುಂಟಲ್ವರೆಗೂ ಬರುತ್ತೆ
ಹಂಗಿತ್ತ ಅಂದ್ರೆ ನಮ್ದು ಒಂದ್ ಐ್ ಎಕ್ರ ಐದ್ ಎಕರೆ ಒಂದ್ ಮೂರ್ ಎಕ್ರ ಚೆನ್ನಾಗಾಗಿದೆ ಬ್ರೋ ಎರಡ್ ಎಕರೆ ಸ್ವಲ್ಪ ಹದಿನೇನ್ ಪೂರಾ ಇಲ್ಲ ಒಂದ್ ಸ್ವಲ್ಪ ಬಸಿ ಬಳುತ್ತೆ ಅಂದ್ರೆ ಏನಿಲ್ಲಾ ಅಂದ್ರನು ಒಂದ್ ಮೂವತ್ ಕುಂಟಲ್ ಬೆಳ ಬ್ರೋ ಹಲೋ
ಆ ಬ್ರೋಯಳೆ
ಅದೇ ಬ್ರೋ ನಮ್ದಂತ ಒಂದು ಇ ಇಪ್ಪತ್ತೈದರಿಂದ ಮೂವತ್ ಕ ಕುಂಟಲ್ ಬೆಳತಿವ್ರ ನೊಮ್ದ್ ಐದ ಎಕ್ರ
ಈಗ ಚೆನ್ನಾಗಿ ಮೇಂಟೈನ್ ಮಾಡ್ಬೇಕಕ್ ನೀವ್ ಹೇಳಿದ್ ಪ್ರಕಾರ ಅಂದ್ರೆ
ಹತಿ
ಈಗ ಆಮೇಲೆ ಎಣ್ಣಿ ಗಿಣ್ಣಿ ಎಲ್ಲ ಹೊಡಿಬೇಕಲ್ಬ್ರರು
ಅದೆಲ್ಲಾ ಮ ಇವಾಗೇಏನ ಇನ ಹೆಣ್ಣಟ್ಟ ಬರ್ಲಬ ಇವ ಚಿಕ್ಕದಿರ್ಬೇಕಾದ್ರೆ ಸೀರ್ ಅಂತ ಇವಾಗೇಏನ ಇವಾಗ ಹೇಳ ಕೇಳ್ದೇನಿಲ್ಲ ಇವಾಗ ಏನಾದ್ರು ನಿಮ್ಮ ಮಲ್ಲ್ಲಿ ಸ್ಲ್ಪ ಅದಕ್ಕೆ ಸೀರ್ ಅಂತ ಆಗುತ್ತೆ ಬ ಸಣ್ಣ ಚಿಕ್ಕ ಚಿಕ್ಕಳು ಹಾಗೆ ಎಲೆ ಕೆಳಗಡೆ ಆಗುತ್ತದ ಅದೇನಾದ್ರೆ ಇವಾಗ ಚಿಕ್ಕ ತಗದ್ದ ಆಗಿ ತೊಂದ್ರೆ ಎಣ್ಣೆ ಹೊಡಿಬೇಕಕ್ ಇವಾಗ ನಮ್ದೇಏನಿಲ್ಲ ಮ ಚೆನ್ನಾಗೈಐತಿ ಏನು ಹೀರೋ ಅದೇನಿಲ್ಲ ಅಂದ್ರೆ ಏನ್ ಹೊಡ್ಯದನ್ ಕಾಗಿಲ ತುಮನೆ ಇದಾಗಿ ಒಂದು ಒಂದು ಇಪ್ಪತ್ತೈದು ಹ್ಮ ಇಪ್ಪತ್ತೈದು ಇಪ್ಪತ್ತೆಂಟು ದಿನ ಮೂವತ್ ದಿನ ಆದ್ಮೇಲೆ ಗೊಬ್ರ ಬಿತ್ಬೇಕುರ ಪ್ರಶ್ನೆ ಗೊಬ್ಬ್ರ ಹಾ ಇಪ್ಪತ್ತೈದರಿಂದ ಮೂವತ್ತ ದಿನ ಒಳಗೆ ಬಿರ್ತ ಂದ್ರೆ ನೀವು ಅದ ಹೊಲ್ದ ಮೇಲೆ ಚೆನ್ನಾಗಿರೋ ಹೊಲ ಇತ್ತು ಚೆನ್ನಾಗಿತ್ತು ಇವಾಗ ಎಕ್ರಕ್ ಅಂದ್ರೆ ಬಬ್್ರ ಒಂದ್ ಮೂರ್ ಚಿಲ ಆಕ್ಬೇಕಕ್ವ ಸ್ಟಾರ್ಟಿಂಗ್
ಹಾ ಹಾ ಮೂೋರ್ಚೆಲ್ಲ ಅವರು
ಹ ರ ಮೂರು ಹೀೇ ಗೊಬ್ಬರ ಇವಾಗ ಸ್ಟಾರ್ಟಿಂಗ್ ಹಾಕ್ಬೇಕುಕ್ ಆಮೇಲೆ ಹಾಕ್ಬಾರತು ಇೀ ಹೀೇ ಗೊಬ್ಬರ ಆಮೇಲೆ ರ ಬರುತ್ತೆ ಅದಕ್ಕೆ
ಹಾ ಹಾ ಬ್ರೋ
ಇವಾಗ ಹಿರ ಗೊಬ್ಬರ ಹಾಕಿದ್ರೆ ಇವಾಗ ಬೇಗ ಎತ್ತರ ಆಗ್ಬಿಡೆ ಇವಾಗ ಹಿರೇ ಗೊಪ್ಪಕ್ಕೆ ಇವಾಗ ಹಾಕ್ಬೇಕು ಒನ್
ಹಲೋ ಹಲೋ
ಹಾ ಹೇಲಿ ಬ್ರೋ
ಹ ಬ್ರೋ ಅದೇ ಬ್ರೋ ಏನಿಲ್ಲ ಅದಕ್ಕೆ ಕೇಳಿದೆ ನಾನು ಈರಕ ಅವ ಜಾಸ್ತಿ ವೇಟ್
ಎಗ ಬೆಳುತ್ತೆಬರು ಇವ ನೀವ ಹರೇಗ್ ಒಬ್ಬರಗ್ತರಲ್ಲ ಬೇ ಬಳೆ ಆೇ ಲಾಸ್ಟ್ ಲಾಸ್ಟ್ಗೆ ಹಾಕ್ಬಾರ